ಹಲ
ಹಾ
ಹ್ಮ್ ನಮಸ್ಕಾರಗಳು
ನಮಸ್ಕಾರಗಳು ಏನ್ ಮಾಡತ
ಏ ಎಲ್ಲ ಹಲ್ಲ ಮುಕ್ಕಂದಿದ್ದೆ
ಹ್ಮ
ಹ್ಮ್ ಮತ್ತ
ಮತ್ತೆಏನ್ ನೀನ ಹೇಳ
ಹ್ಮ್ ಹಡಾಗ ಚಲೋ ಮಾಡಿದಾನ ದರ್ಶ
ಹ್ಮ
ಸ್ಟ್ರಿಮಿಂಗ್ ಸ್ಟ್ರಿಮಿಂಗ್ ಇತ್ತ
ದರ್ಶ ಸ್ಟ್ರೀಮಿಂಗ್ ಬಿಟ್ಟ ಪೈಜಿ ಪಫೋನ್ ಬಂದ್ ಮ ಮಾಡ್ತಾನತ್ತ ಗೇಮ್ ಆಡ್ಕೋತ್ ಕುೂತಾನ
ಎಳನಂಗ ಅ ಪೋಣ ಚಲೋ ಇತ್ತ ಅಂದ್ರೆ ಅಷ್ಟ ಬರ್ತ್ ಇತ್ತಂದ್ರ
ಹ್ಮ ಅದು ಪಣ ಆ ಅೆ ಮತ್ತತಿ ಪೋರ್ಚ ಪಣ ತ ಮತ್ಲ
ಇ ಬ ಒಾರ ಯಾ
ಆ
ಹ ಒಾರೆ ತ ಸ ಜವ ನ ನಳ ಎ ಮನ್ ಚಲೋತ ಚಲೋಯತ ನತಾಮ
ಹಾ್ ಪಿಂಗ ಪಿಂಂಗ ಹತತ ಬರಿ ಈಗ ಅಟಾ ಡೊಲ್ ಮಾಡನ್ನಿರ್ಂದಾಗ
ನಿ ಮಾಡ ಯತ
ಹಾ ಈ ಲ್ಟ್ ಮಾಡಿಲ್ಲ
ಹೌ
ಹ್ಮ
ಪೆದ ಬ
ಹಾ
ಫೋರ್ ಜಿ ೋನ್ ಐ್ತ ಫೈವ್ ಜಿಫೋನ್ ಐ್ತ ಒಂದ ಅ ಹಾ
ಹ್ಮ್ ಮತ
ಏ ನ ಕಾಲ ಮಕ್
ಹ್ಮ್
ಹ್ಮ್
ಅಂತ
ಸೇ ನೀವ ಹೋಗ
ಹ್ಮ್ ಹಲ
ಹ್ಮ
ದು ಬರ ತ
ನಿ ದಿನ ಅಕ ನನಗೆ ಇಲ್ಲ ಬಂದಿಲ್ಲ
ಮಾತಾಡ ಮತ್ ಹಂಗ ಮತ್
ಏನ್ ಯಾವ್ದಾದರೋ ವಿಷಯತೆಲ್ಲ ಮಗ ಅಂಗ ಮಾತಾರಲ್ಲ ಮ
ಹ
ಯ ಬ ಹೇಳ ಅದ್ರ ಬಗ್ಗೆ ಮಾತನಾಡಕುದು
ನ ಅಂಗಸ ಏಂ ಮಾತವಲ
ಹ ಸ ನೀಿಲ್ಲ
ಮಾತಲ್ಲಿಿಪ
ಇನ್ನ ಮದರದ ನ ಮದರನ ಮದರ್ ಏನ ಸಿ ಮದರ್ನು
ಏನದಾ
ಯಾವದೋರ ವಿಷಯದ ಇಪ್ಪ ಅ ಆದರ ಬಾ ಮಾತಾಡ ಬತೀನ
ಎಲ್ಲ ಅ ಬಗ್ನು ಹೇಳ ಹ
ೌದ ಏನಾರ ಏನ ನಿಮ್ ಕಾಲ ಏನ್ ನ
ಹ್ಮ
ನಿಮ್ ಕಾಲದ್ಯಾಮ್ ನಡೆದದ್ದು ಇಲ್ಲ ಅವವಾಗಿಂದರ ಹ
ನಮ್ ಕಾಳೇಜ್ದಾಗ ಪ್ರಿನ್ಸಿಪಾಲ್ ಮ್ಯಮನ್ ಕಡೆ ಬಡತಲ್ಲ
ಪೋಟ್ಟ ಪರ್ವತಿನ್ಬೇಕ ತ ಆಶೆ ಐತೆ
ಹ್ಮ್ ಹ್ಮ್ ಆಷೇನಿಲ್ಲ ಅದ್ರ ನೋಡ್ಬೇಕ ಏನಕತ್ತು
ಅವರು ಒ್ ಲಾಠಿ ಬಿಡಿಗತಿ ಎಷ್ಟ ಲಾಠಿ ಬಿಗ ಮಾಡ
ಹ್ಮ ಆಂಧ್ರ ತೋತಗ
ಅಂಗಲ್ಲ ಬಡಿ ಯವತ್ತ ಬಡಿ ತರಲ್ಲಾ ಪ ಮೇಡಮ್ ಆ ಮಾಡ್ತಿದವರು ಮುಂಜು ಮುಂಜಾನೆ
ಹ ಹಾ
ಅವರು ಅವ್ರ ಕ್ಯಾಬಿನ್ ಒಳದ ಕಬೋರ್ಡ್ದಾಗ ಅಲ್ಲಿ ಇಲ್ಲಿ ಮುಚ್ಚಿಡಾರ
ಹ
ಮುಂಜೆ ಮುಜೆ ಆ ಆಂಟಿ ಅಥವಾಡಲ್ಲಿ ಪಾರ್ಸ ಸತ
ಹ
ಯೆ ಎಲ್ಲ ಪೂಜೆ ಮಾಡಕ್ ಹೋಗ ಸ್ವಾಮಿ ಬರ್ತಾನ ಇ ಮಂೆ ಅವ ಆ ಆಗ ಈ ತರ ನಾವವು ಒಳಗೆ ಹೋಗ್ವಿ ಬುಕ್ಕಾಡಾಕ ಾ ನಾ ಪಡಿಕ ತ
ಹ್ಮ್
ಅಷ್ಟ ಒಂದ ಏಳು ಗಂಟ ಬಡಿಗೆ ಹೇಗಿದ್ದವು ಟೀಚರ್ಸ್ ಡೇ ದಿನ ಅವ್ರಗ ಒಟ್ಟು ಪ
ಹ್ಮ್
ಹಾ
ಒಟ್ಟ ಎಾಚ ಪಡ್ರನಾ
ಏ ಅ್ರ ಒಂದ ಅಲ್ವಾ ಪ್ರಿನ್ಸಿಪಾಲ್ ಮೇಡಮ್ ಅವ್ರಿಗೆ ಕೊಟ್ಟಾಗ ಹಲೋ ಹ ಹಾ ಹಲ
ಹ್ಮ್
ಹ ಹಾ ದೋಸ್ತ ಪುರ ಅಯ್ಯೋ ಜೋರಗ್ತುತ್ತ
ಹ್ಮ
ಜಹುರತ್ಳೆ
ಹಾ
ಹ ಹೋಗಗೆಷ್ಟಾಪ್ರಂದ ಹಗೆ ಬ ಒ ಬತ ಬಡ್ಯಾರ ಬಡ್ಯಾರ ಆ ಬಡಗಿ ತ ನೀಗ ಬಡ್ಯ ರ
ಹ
ಅದ ತ ಎ ಮುಚ್ಚಿಟ್ ಬಿಡಾರ ಅದ್ ನಾವ್ ನಾವ್ ಕೆರ್ಕೊಂಡ ನಾವ್ ಹ ಹ
ನಾ ಅವರಾಪ್ಪೆಸಪ್ಪಲ
ಹ್ಮ
ಹ್ಮ್ ಹ್ಮ್ ಹ್ಮ
ನಾವ್ ಅವರು ತುಗ ಗಜ್ಜಿಗೆ ಎಲ್ಲಲ್ಲ ಮುಚ್ಚಡ ಹಾಕತ್ ಬಿಟ
ಹಾ
ಹ್ಮ ಅಂದ್ರರು ಎಲಿ ನಾವ ಬಿಡ್ಲಿಲ್ಲ ಮತ್ ಎಲ್ಲಾ ಕಡೆಿ ಕೆಳಫ ಅವದೊ ಒಂದು ಲಾಠಿ ಬಡಿ ಐತಪ್ಪಾ ಆ ಲಾಠಿ ಬಡಿ ಫಿಕ್ಸ್ ನೋ ಅದ್ನ ಒಂದ್ ಬುಡತಿ ಎಲ್ಲಾರ ಹೌದು ಹ ಹ್ಮ್ ಯಾವ ಯ ಎನಾರ ಈ ಮಾತಾರ ನಾ ಹಕೋದ ನಾನ ಮಾದಾರತ ಇದು ಪ್ರಾಸ ನೀ
ನಾ ಮಾತಾಡಿನ ಎಪ್ಪ
ಯ ಮಾತ ಇದೆ
ಹ್ಮ ಮಾತಾಡ್ ನೀವ ಒಂದ್ ಸ್ವಲ್ಪ ಯಾಕ ಬ್ಯಾಸ ಅ ಆದಂಗ ಅನಸ್ತೇ ನಿದ್ದೆ ಮಾಡ ನೀಂತ ಬಂಗಸರ್
ನೊಂದ ಇದೊಂದು ಇನ್ನೊಂದ ನೆಕ್ದು ಇ ಯಡು ಮಾತ
ಇದಂದಾ ನೋಂದಣ
ಹ್ಮ
ಹ್ಮ ಬಾಯ ಜಲ್ದಿ ಮಾತವನ್ ಬಾಯ
ಹ್ಮ ಆಗ ಬಂದ ಬಿಡತಾನ
ಹೂ
ಹ
ನಾ ಮತ್ ಇದು ಮಧ್ಯೆ ಮಾಡುವತಗ
ಹ ಹ
ಹ
ಅ ವಾರ
ಹೂ
ಹ
ಆ
ಓ ಬರಬ ಹೌ
ಅವ್ವ
ಜನ ಎಟದಪ್ಪಾನಿ
ಇದದಾನ ನಾಕ್ ಐದು ಆಟ
ಹಾ ಹಿಂಡು ಹಿಂಡುತಾವೂ
ಇಲ್ಲ ಇಲ್ಲಿ ಹಂಡಲ್ ಕೊಂಡ್ ಹಾಲ್ತೋತ ನ ಎಲ್ಲ
ಯಾವ್ ಊರು ಟ್ಯಾಂಕ್ ಅದ
ಹ ಹಾ
ಹಗೆ ಬ್ರ ಮೆಸು ಅಂದಾನೆ
ಮೇಸೋ ಮೊದಲ್ ಹಿಂಡಡ್ತಳ
ಅ ಈಗ ಮ್ರ ಇ ಹಾ
ಹಾ
ಡೇರ ತರ್ತರಿ ಹಲ್ಲ
ಇಲ್ಲ ಇಲ್ಲಲ್ಲ ನಾಯಿ ಮನೀ ಕಂತನ್ ಕೊಡತಾನ
ನೀ ಹಿಂದ ಬಂದಂತ ತಂದ ಕೊಡತ ಹಲ್ಲ
ಹೂ
ಹ ಯಾರ್ ಸಡ್ ಅಲ್ಲಿಯ ಸನ ಐತೆ
ಇಲ್ಲ ಇಲ್ಲ ಊರಾನ್ ಮನೆ ಕೊಡ್ತಾರ ಪುರಾನ್ ಮನೆ ಕೊಡ್ತಾರ ಇಲ್ಲಿ ಆಮೇಲೆ ನಮ್ ಕಾಕ ಬತು ಬಂದ್ ಇ ಕೊಟ ಕೊಡ್ತಾರ
ಹಾ ಹಾ
ಹೂ
ಯ
ಹಲೋ
ಹೂ
ಕೋಳಿ ಆಡ ಏನಲ್ಲೋನು
ಅದ ಹಾಲತ
ಹಾ
ಪಾಳ ಹಚ್ಚ ಅಂದೆ
ಹಾ